ಕಾಶಿನಾಥ ಅವ್ರೆ ಏನ ಮಾಡ? ತಿದ್ರಾ ಏನ್ ಏನೂ ಇಲ್ಲ. ಇದೇ ರೀತಿ ಇವಾಗ ಹೋಗಿ ಚಹಾ ಕುಡ್ಕೊಂಡ್ ಬಂದು ದಗಪಾರ ಮುಗಸಿ.
ಹ್ಮ್
ದಾಳ ಕೋಟ್ಟಿದರು ನಮ್ಮ ಹತ್ತಿರ ಮಂಡಾಳ ಸೇವಿಸಿ ಈಗ.. ತಾನೆ ನಮ್ಮ ವಸ್ತಿನ ಎಲ್ಲ ಬಲ ಭೀಮೆಶ್ವರಕ್ಕೆ ತಳಿದ್ದೇವು ನೀವೇಏನ ಸಮಾಚಾರ ಏನಿದೆ ನಿಮ್ದು.
ನಮ್ದ ಏನಿಲ್ಲ ನಮ ದೋಸ್ತ್ ಆದಂತ ಮಲ್ಲಿಕಾರ್ಜುನ ಅವರು. ತಮ್ಮ ದೂರವಾಣಿಯಲ್ಲಿ ಮಾತನಾಡುತ್ತರೆ ನಾವು ಸುಮ್ಮ್ನೆ ನಿಂತಿದ್ದೇವೆ.. ತಾವು ಕರೆ ಮಾಡಿದ್ದಕ್ಕಾಗಿ ನಾವು ಮಾತಾಡ್ತಿದ್ದವಿ. ಸೂ.... ಸೂರ್ಯ ಸೂರ್ಯಮಣಗು. ಒತ್ತಾಗಿದ್ದು ಒಳ್ಳೆಯ ವಾತಾವರಣವಿದೆ ಒಳ್ಳೆಯ ಗಾಳಿಯ್. ಗಾಳಿ ಇದ್ದು. ಒಳ್ಳೆ ತಂಪಾದ ವಾತಾವರಣ ಸೂರ್ಯ ತಂಪಿಸಿದ್ದಾನೆ. ಒಂತರ ಒಳ್ಳೆಯ ವಾತಾವರಣ ಅಂತ ಹೇಳ್ಬೋದು.
ತ ಒಳ್ಳೆಯ ವಾತಾವರಣ. ಅಂದ್ರೆ ಸೂರ್ಯ ಮುಳುಗೋ ಸಮಯಾನೇ ಒಂದು ಒಂದ ರೀತಿ.
ಒಳ್ಳೆ ಒಂಥರ ಒಳ್ಳೆ ಫೀಲ್ ಅಂದ್ರೆ ಒಳ್ಳೆ ಅನುಭವನೆ ಕೊಡ
ಅನುಮ ಅನುಭವ.
ಹು
ವಿಮರ್ಶ ಪ್ರತಿ ಒಂದು ಬಹಳ ಹೃ ಹೃದಯದಿಂದ ತುಂಬಿರ್ತದೆ.
ಹ ಇಲ್ಲಿ ಕಾಲೇಜಗೆ ವ ಇದ್ರಲ್ಲಿ ಹೋಗೋವು. ತ್ತ ಗಿಳಿಗಳು ಕ ಸೌಂಡು.
ಹು ಗಿಳಿಗಳ ಸದ್ದು ನಮ್ಮಲ್ಲಿ ಬಹಳ ಇಂಪತನವನ್ನು ಮುಡಸ್ತವೆ ನಮ್ಮ ಹೃದಯದಲ್ಲಿ ಅವು.
ಆ ಆ
ದುಂಬಿಗಳು, ದುಂಬಿಗಳು ಇಲ್ಲಿ. ವಿಪರೀತ ಹೂಗಳ ಮೇಲೆ ಅದು. ವಿಪರೀತ ಹೂಗಳನ್ನೆ ಮಕರಂದವನ್ನು ಹೀರಿ ಬಹಳ ಇಂಪಾಗಿಕಾಣ ತ್ತದೆ ನಮ್ಮ ಕಣ್ಣ ದೃಶ್ಯಗಳು ಅವೆಲ್ಲಾ.
ಹು ಅವುಗಳ ಶಬ್ದ ಒಂತರ ಹಿಂಪಾದ ಧ್ವನಿ ಅವುಕಳ. ಮನಸ್ಸಿಗೆ ನೆಮ್ಮದಿಯನ್ನು ನೀಡು
ಆದ್ರೆ ಕೀಟಶಾಸ್ತ್ರದಲ್ಲಿ ಅವ್ನ ಕೊಲ್ಲಲು ನಮ್ಮ ಮನಸ್ಸೆ ಆಗ್ತಿಲ್ಲಾ. ಕೊಲ್ಲಿ ಅವನ ನಾವು. ಸಂಗ್ರಹಿಸಿ ಅದನ್ನ ನಾವು ತೋರ್ಸಿದ್ರೆ ನಮ್ಗೆ ಐದು ಅಂಕ ಇರ್ತದೆ ಅದು. ಕೊಲ್ಬೇಕಾದ್ರೆ ನಾವು ಪರಿಸರದ.
ಆ ಆ
ಸಂಚಕರ ಸಂಗತಿ ಮುಡ್ತದೆ ಅವು ಹೂಗಳನ್ನು ಸಾಯಸ ಮುಂದೆ ನಿಮಗೆ ಹೇಗೆ ಅನಿಸತದೆ.
ನಮಗೂ ಒಳ್ಳೆ ಕ ವಟ್ಟ ಅಂದ್ರೆ ಕಷ್ಟಕರ ಸಂಗಾತಿ ಒಳ್ಳೆ. ಒಳ್ಳೆ ನೋಡೋದಿಕ್ಕೆ ಚಂದವಾಗಿರು ತ್ತವೆ ಅವುಗಳನ್ನು ಕ ಸಾಯಿಸುವುದು ಅಂದರೆ ಬಹಳ ಪ್ಚ್ ಮನಸ್ಸಿಗೆ ಒಂಥರ. ಇದು ಅನ್ಸುತ್ತದೆ ನೀವು ಪುಟ್ ಫುಟ್ಬಾಲ್ ಅನ್ನು ನೋಡ್ತೀರಾ.
ಹೌದು ನಾವು ಫುಟ್ಬಾಡ ಫುಟ್ಬಾಲ್ ಆಡೋದು ನೋಡ್ತೀವಿ. ಆದ್ರೂ ಯಥೇಚ್ವಾಗಿ ಬಾ.
ಯಾ ನಿಮಗೆ ಯಾವ ದೇಶ ಆಡೋದು ಇಷ್ಟಾ.
ನಮ್ಮ ದೇಶಾಯೆ.
ಇಂಡಿಯಾ ನಮ್ಮ ಭಾರತನೇ ಆಡೋದು ಇಷ್ಟನಾ.
ಹಾ ನಮ್ಮ ದೇಶ ಯದಕಂದ್ರೆ ನಮ್ಮ ದೇಶ ಪ್ರೇಮಿಗಳು ದೇಶದ ಅಂದ್ರೆ ಕತೆಯೊಂದು. ಪ್ರತಿಯೊಂದು ಕೆಲವೊಂದು ಆಟಗಾರರು ಅಂದ್ರೆ ರೊನಾಲ್ಡೊ. ಮೆಸ್ಸಿ ಇಂಥ ಆಟಗಾರ್ದ ಯಾವಾಗ ಪಂದ್ಯ ಇ ತ್ತದೆ ಅವಾಗ ಇದ್ದಾಗ ಮಾತ ನೋಡ್ತೀವಿ ಮತ್ತೆ ನಮ್ಮ ದೇಶ. ಶ ಪಂದ್ಯ ಇದ್ದಾಗ ಅಷ್ಟೇ ಅವಾಗಷ್ಟೇ ನೋಡೋದು.
ಈ ನಮ್ಮ ದೇಶದಲ್ಲಿ ಸುನಿಲ್ ಛೇತ್ರಿ ಅವರು ಒಳ್ಳೆಯ ಅನು ಬವ ಆಟಗಾರರು ಹು ಒಳ್ಳೆ ಒಳ್ಳೆ ಒಳ್ಳೆ. ಒಳ್ಳೆ ರೀತಿಯ ಆಟವನ್ನು ಆಡ್ತಾರೆ ಅವರು ಸುನೀಲ್ ಛೇತ್ರಿ ಅವರು ಇಂಡಿಯಾ ಪರವಾಗಿ. ಅವರೋಬ್ರೆ ಚಲೋರು ಆದ್ರ ನಮ್ಮ ಇಂಡಿಯಾದಲ್ಲಿ ಫುಟ್ಬಾಲ್ ಅನ್ನೋದು ಬೆಳೀತಾ ಇಲ್ಲಾ ಎದಕ್ ಕ್ಕೋ ಗೊತ್ತಿಲ್ಲಾ ಅದ ಅದಕ್ಕೆ ಸಾಮನ್ ಫಂಡ್ ಕೊಡ್ತಾ ಇಲ್ಲಾ ಹು ಹು
ಅದೇ ಅದೇ ಏಕಂದ್ರೆ ಬಹಳಷ್ಟು ಕ್ರಿಕೆಟಿಗೆ. ಕ್ರಿಕೆಟಿಗೆ ಮಹತ್ವ ನೀಡ್ತಾರೆ. ಅದೇ ಕಾರಣಕ್ಕಾಗಿ ನಾವು ಒಲಿಂಪಿಕ್ ನಲ್ಲಿ ಬಹಳಷ್ಟು ಮೆಡ್ ಅ ಚಿನ್ನದ ಪದಕಗಳಲ್ ಲೊ ಹಿಂದ ಉಳ್ದಿವಿ ಅಂತ ಹೇಳ್ತೇನ ನಾನಾ ಯಾಕಂದ್ರ ನೀವು ಬೇಸರ ಉಂಟ ಆಗ್ಬ್ಯಾಡ್ರಿ ಮತ್ತೆ ಯಾಕಂದ್ರೆ ಫುಟ್ಬಾಲ್ ಆಟಗಾರರ ಅದಕ್ಕೆ ಬಹಳಷ್ಟು ಒತ್ತು ನೀಡಬೇಕು ಕ್ರಿಕೆಟಿಗ ಅಷ್ಟೇ ಒತ್ ತ ನೀಟ್ಟಿದ್ರೆ ನಮ್ಮ ಭಾರತಕ್ಕೆ ಒಲಿಂಪಿಕ್ ಅಲ್ಲಿ ಚಿನ್ನದ್ ಪದಕ ಸಿಗೋದಿಲ್ಲ. ಏನಂತ್ರಿ ನೀ ಅದಕ್ಕೆ ನೀವು
ಏ ನಮ್ಮ್ ದೇಶ ಬರೆ ಕ್ರಿಕೆಟ್ಗೆ ಒತ್ತಾಯ ಕೊಡೋದ್ರಿಂದ ಯಾವುದೇ ತರಹದ ಚಿನ್ನದ ಪದಕಗಳನ್ನ ತರದ ಆಕ್ತಾ ಇಲ್ಲ ನಾವು ಹ್ಮ್ ಚಿನ್ನದ್ ಪದ ತ ಪದಕ ತರದ ಆಗ್ತಾ ಇಲ್ಲ ನಮ್ಮ ದೇಶಕ್ಕೆ.
ಹೌದು ಹೌದು
ಹ್ಮ್ ಹೌದಲ್ಲ ಹಂಗೆ ನಮ್ ಇವತ್ತು ನಾ ಇವ್ ಇವತ್ ನಾ ಮ್ ಇಂಡಿಯಾದ ಟಿ ಒಡೇ ಮ್ಯಾಚ್ ಐತಲ್ಲ ಒಂದು ಓ ಒಂದು ದಿನದ ಪ್ಪ ಸರಣಿ ಪಂದ್ಯ.
ಅ ಎನ್ ತ ಅದು ನನಗೆ ಅದ್ರ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇದೆ ಅದ್ರ ಬಗ್ಗೆ.
ಹ ಒಂದಿನದು ಸರಣಿ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವ್ರು ರೋಹಿತ್ ಶರ್ಮನವರು. ಮತ್ತೆ ಬಾಲರ್ ಹೇಳ್ದಂತ ಬೂಮ್ರನ್ ಅವರು ಒಳ್ಳೆ ತರದ ಆಟ ಆಡ್ತಾರೆ.
ಹೌದಾ.
ಹ್ಮ್ನಾ ಈ ಈಗ್ ವಿ ಹೋದ ಟಿ ಟ್ವೆಂಟಿ ಅಂದ್ರೆ ಇಪ್ಪತ್ ಹತ್ತು ಓವರಗಳ ಪಂದ್ಯದಲ್ಲಿ.
ಹೇಳ್ರಿ ಹೇಳ್ರಿ.
ಪ ಇಪ್ಪತ್ತ ಓವರ್ದ ಪಂದ್ಯಗಳಲ್ಲಿ ನಾವು ಸೋತಿದ್ದೆವು ಇಂಗ್ಲೆಂಡ್ ಅವರ ವಿರುದ್ಧ ನಾಕು ಪಂದ್ಯಗಳನ್ನು ಸೋ ಇತ್ತು ಒಂದು ಪಂದ್ಯ ಡ್ರಾ ಆಗಿತ್ತು ಮಳೆಯ ಕಾರಣದಿಂದ ಹ್ಮ್
ಅದೇ ರೀತಿ ಮತ್ತೆ ಮತ್ತೇನಿಲ್ಲ ಏನು ಭೋಜನ ಮಾಡಿದ್ರಿ ಮಧ್ಯಾಹ್ನ ನೀವು.
ನಾವು ಮಧ್ಯಾಹ್ನ ರೊಟ್ಟಿ ಆ ಬ ಹೀರೆಕಾಯಿ ಪಲ್ಯ.
ರೊಟ್ಟಿ ಹೀರೆಕಾಯಿ ಪಲ್ಯ.
ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಟಕದ ಹೆಮ್ಮೆಯ ಊಟ ಮಾಡಿದೀರಿ ಅನ್ಕೋರಿ ನೀವು ಹೆಮ್ಮೆಯ ಊ ಅದು ನಮ್ಮ ಊ ಹೌದೌದು ಭಾಳ ಪೋಷಂ ಪೋಷಕಾಂಶಿತ ಬೋಜ ಹೌದೌದು ರೊಟ್ಟಿ ಅಂದ್ರೇನೆ ಉತ್ತರ ಕರ್ನಾಟಕ ಹೌದು ರೋ ರೊಟ್ಟಿ ಅಂದ್ರೆ ಉತ್ತರ ಕರ್ನಾಟಕ ಉತ್ತರ
ನೀ ನೀವು ಅದನ್ನ ಉಂಡು ನೋಡಿ ಒಂದ್ಸರಿ ಬಾಳ ರುಚಿ
ಹೌದೌದು ನಮ್ಮ ಹತ್ರನು ಅದೇ ಪ್ರಸಿದ್ಧಿ ಬಹಳ ಪ್ರಸಿದ್ಧಿ ಹೊಂದಿದೆ ನಮ್ಮ ಹತ್ರನು ಅದೇ.
ಹಾ ಒಳ್ಳೆ ತರದ ಫುಡ್ ಒಳ್ಳೆ ತರಹದ ರುಚಿಕರ
ಏನಾರ ಹಸು ಎಮ್ಮೆ ಆಕಳ.
ನಮ್ಮ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಹಸು ಕರಗಳು ಮತ್ತೆ ಆಡು ಮೇಕೆಗಳು. ಕುರಿಗಳು ಮೇಕೆಗಳು ಯಾವುದೇ ತರಹದ ಉ ಇಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ಹ ಯಾ ಮ ಅಜ್ಜನರ ಅಂದ್ರೆ ನಮ್ಮ ನಮ್ಮ ಫಾ ನಮ್ಮ ಅಪ್ಪ ಮತ್ತೆ ನಮ್ಮಮ್ಮಿ ನಮ್ಮ ಅಮ್ಮದವ್ರು ಅಷ್ಟೇ ಇದ್ದಾರೆ. ಯಾರು ಮೀಸಲು ಇಟ್ಟ ಅದಕ್ಕೆ ಸಮಯ ಸಿಗುದಿಲ್ಲ ಅದರಿಂದ ನಾವು. ಇದ್ದ ಮಾರಿದ್ದೇವೆ ಕೊಟ್ಟಿದ್ದೇವೆ ಬೇರೆಯವಿಗೆ. ಹ್ಮ್ ಮೇ ಅದನ್ನ. ಕಾ ಕಾಯ್ದೆ ಕಾಯ್ದ ಆಗಲ ಅಂದ್ರೆ.. ಕಾಯದ ಹಾಲಿಲ್ಲ ಅದನ್ನ ಹಾ ಹಾಲ್ ಬರ್ತದೆ ಹಲ್ನಿಂದ ನಮ್ದ. ಡೈಲಿ ಡೈಲಿ ಪೋಷಕಾಂಶ ಪೋಷಕಾಂಶಗಳಗಳನ್ನು ನಾವು ಸ್ವೀಕರಿಸಬಹುದು.
ದೈನಂದಿಕ ಹೌದು ದೈನಂದಿಕ ಪೋಷಕಾಂಶಗಳನ್ನು ಪೂರೈಸಬಹುದು. ಮತ್ತೆ ಅದ್ರಲಿಂದ ಮಾರಾಟ ಮಾಡಿದ್ರೆ ನಾವು ಹಣ ಗಳಿಸಬಹುದು.
ಹಯ ದಿನದದ್ರ. ದಿನ ದಿನದ ಆದ್ಯತೆಯನ್ನು ಪಡೆಯುವುದು ಅಂದ್ರೆ ದಿನದ ಸಣ್ಣ ಪುಟ್ಟ ಖರ್ಚುಗಳನ್ನು ನಾವು ನೀವು ನಿರ್ವಹಿಸಬಹುದು ಅದನ್ನು ಮಾಡಗ ಅದು ಅದು.
ಅದ್ರಿಂದ ನಾವು ಸ್ವಲ್ಪ. ಸ್ ದಿನದಲ್ಲಿ ಅದ ಮೇಯಿಸಿದ್ರೆ ಬಹಳಷ್ಟು ಅಹ ದುಡಿತವನ್ನು ಕೊಡ್ತದೆ ಅದು. ನಾವು ತರೋದಕ್ಕೆ ಆರ್ ಸಾವಿರ ತಂದು ಮಾರೋದಕ್ ಇಪ್ಪತ್ ಸಾವಿರ ಅದ್ರಲ್ಲಿ. ಸ್ವಲ್ಪ ನಾವು ಮೇಯಿಸ್ತೀವಿ ಅದನ್ನ ನಾವೇನು ನೈಸರ್ಗಕ್ಕ ಇರುವಂತ ಮೇವುಗಳನ್ನು. ಬಿಟ್ರೆ ಅದೇ ತಾವು ಮೀ ಬೆಳತವೆ ಅದನ್ನ ಹೋಗಿ ಮಾರಾಟ ಮಾಡಿದ್ರೆ. ಅದೇ ನಮಗೆ ಅಂದ ಹದ್ನೆಂಟರಿಂದ ಇಪ್ಪತ್ ಸಾವಿರ ಮೆಟ್ಟ ಲಾಭ ಆಗಿರ್ತದೆ. ಅದಕ್ಕೆ ನಾವು ರೈತರಿಗೆ ಆ... ಸಲಹೆ ನೀಡದ ಅಂದ್ರೆ ನಿಮ್ಮ ಜಮೀನ. ಜಮೀನಿನ ಜೊತೆ ಯಾವ್ದಾರಲ್ಲಿ ಹೈನುಗಾರಿಕೆ ಇರ್ಲಿ. ಯಾವ್ದ ರೀತಿ ಮಾಡ್ಬೇಕಂತ ಮಾಡಿದ್ರೆ ಅದನ್ನು ಹ್ಮ್ ಹ್ಮ್. ಹ್ಮ್ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಕೋಬೇಕು ಹಾ... ಸಮಗ್ರ ಕೃಷಿ.
ಆದಾಯ ಬರ್ತದೆ ಒಳ್ಳೆ.
ಮತ್ತೆಮ್ಮ ಹ್ಮ್.
ಹೌದಲ್ವಾ.
ಹೌದ ಹೌದು.
ಹ್ಮ್ ಮತ್ತೇನು ಸಮಾಚಾರ ಇಲ್ಲ ಕೌಳಿಗದ್ದ. ಗಳೆಲ್ಲ ಇನ್ನ ಎಲ್ಲಾರ ಚಂದ ತಿಲ್ಲರು ಅವ್ರು ಹೊಡೆದಿದ್ದಾರೆ. ಅವನ್ನೆಲ್ಲಾ ಅದ ಮಾಡಿದ್ದಾರೆ ಇನ್ನೇನ್ ಕೆಲವು ದಿನಗಳಲ್ಲಿ. ಅವುಗಳಲ್ಲಿ ನೀರು ನೀರು ಉಗ್ಗಿಸಿ ಅವುಗಳನ್ನು ಚೆನ್ನ ಬೋದ. ಅದ ಮಾಡಿ ಭತ್ತದ ಸಸಿಯನ್ನು ನಸ್ತ. ಸರಿ ಬೆಳ್ಳೆ ನೋಡಲು ಬಹಳ ಚೆನ್ನಾಗಿರ್ತದೆ.
ಚೆನ್ನಾಗಿರ್ತದೆ ಆದ್ರೆ ಮಳನೇ ಇಲ್ಲಲ್ಲ ಮಳೆ ಇದ್ದಾಗನೇ ಬ. ಹಗಳು ಮಂ ಮಿಣಿ ಮಿಣಿ ಮಿಂಚಸತವೆ ಹಸಿ ಹಚ್ಚ ಹಸಿರಿಂದ ಕೂಡಿರ್ತವೆ ಅದರ ಒಲವು.
ಹೌದ ಹೌದು.
ಆದ್ರೆ ಮಳೇನೇ ಇಲ್ಲಲ್ಲ ಏನ್ ಮಾಡ್ತೀರಿ ಬರಗಾಲ ತರ ಮೂಡ್ಬಿಟ್ಟು.
ಹೌದೌದು. ಮಳ್ಳೇನಿಲ್ಲ ಈಗ ನೀವು್ ಗೊಲ್ಲಗಳಂತ ಕೇಳಿದರ ಒಳ್ಳೆಯ ಒಲಂ. ಪಿಕಿಸ್ ಚಾಂಪಿಯನ್ ಅವರು ಆಟಗಾರ್ ಆಟಗಾರ ಒಳ್ಳೆ ಆ. ಒಳ್ಳೆ ಒಳ್ಳೆ ಜನಪದ ಹಾಡುಗಳನ್ನು ಹಾಡತಾರ. ಗೊಲ್ಲಾಳೇಶ್ವರ ಅವರ ಅವರ ಧ್ವನಿಯು ಬಹಳ ಸುಮ.
ಇಂಪ್ ಸುಮಧುರ ಹೌದು ಇಂಪಾದ ಆದ ಅದನ್ನ ನಾ ಕೇಳಿದೀನಿ ಒಂದ್ ಎರಡು ಹಾಡುಗಳು. ಅವರು ನಮ್ಮ ನಮ್ಮ ಊರಿನ ಹತ್ತಿರದೇ ಅವರು ಊರಿದೆ ಆದೇ ಅದಕ್ಕೆ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಇಂಪಾದದನಿಂದ ಹಾಡ್ತಾರೆ ಅವ್ರು
ಹೌದ ಹೌದು ಈ ನಮ್ ನಮ್ಮ್ ಕಾಲೇಜಿನ ನಮ ಕಾಲೇಜ್ ನಲ್ಲಿ ರವಿತೇಜ್ ಎಂಬ ವಿದ್ಯಾರ್ಥಿ ಒಳ್ಳೆ ವಿದ್ಯಾರ್ಥಿ ಅವನು
ಹೌದ ಹೌದು ಹೌದ
ಒಳ್ಳೆಯ ಒಳ್ಳೆಯ ಅದ ಆ
ಆಟಗಾರ ಹೌದು ಆಟಗಾರ ಹೌದು ಬಹಳಷ್ಟು ಪಂದ್ಯಗಳಲ್ಲಿ ಸ್ಪರ್ಧಿಸಿ ಬಹಳಷ್ಟು ಅ ಪದಕಗಳನ್ನು ಗೆದ್ದಿದ್ದ ಾನೆ ಒ ನಾನು ಕೇಳಿದೆ ಯಾವ್ದು ಸುದ್ದಿಯಲ್ಲಿ ಬಂದಿತ್ತು ಕೇಳಿದೆೇನೆ ನಾನು ಇವತ್ತು ಇವತ್ ಪರೀಕ್ಷೆ ಯಾವ್ದಿತ್ತು ನಿಮ್ಗೆ
ನಮ್ಗೆ ಇವತ್ತು ಇದು ರೇಷ್ಮೆ ಹುಳು ಬಗ್ಗೆ ಇತ್ತು ಅದದನ್ನೆಲ್ಲಾ ಹೆಂಗ್ ಬೆಳಿಬೇಕು ಹೆಂಗೆ ಅವಕ ರೇಷ್ಮೆ ಕೀಟವನ್ನ ಹೇಗೆ ಬೆಳೆಸ್ಬೇಕು ಅದು ಎಷ್ಟ್ ದಿವ್ಸ ಬದುಕತ್ತ ಎಷ್ಟ್ ದಿವ್ ಆಯ್ತ ಎಲ್ಲ ಆಯ್ತು ಅಲ್ಲಿ ಹೇಳ್ಕೋತ ಹೋ್ರೆ ಬಾಳ ಆಗತ್ತೆ
ಹೌದು ನಮ್ಮ ಹತ್ರ ಸೇಮ್ ಅದೇ ಅದೇ ಇತು ನಮ್ಮ ಹತ್ರೂ
ಹ್ಮ್್ಮ್ ಮತ್ತೆ ನಿಮ್ಗೆ ರೇಶ್ಮ ಮಿ ಹುಳ ಅವ್ನು ಯಾರು ಹೇಳ್ಕೊಡ್ತಾರೆ ಯಲ್ಲ ಶಿಕ್ಷಕರು ಹೇಳ್ಕೊಡ್ತಾರೆ
ನಮಗೆ ಡಾಕ್ಟರ್ ಜ್ಯೋತಿ ಮ ಮೇಡಮ್ ಅಂತ
್ಮ ಹ್ಮ್ಒಳ್ಳೆ ಶಿಕ್ಷಕರು
ಹೌದ
ಆ ಪಾಠವನ್ನು ಒಳ್ಳೆಯ ರೀತಿಯಾಗಿ ಹೇಳ್ತಾರೆ ಆದ್ರೆ ಸ್ವಲ್ಪ ಬಹಳ ವೇಗವಾಗಿ ಹೇಳ್ ಸರಿ ಆದರಿಂದ ಹುಡುಗ ಮಕ್ಕಳಿಗೆ ತಿಳಿಯುವುದು ಕಷ್ಟವಾಗುತ್ತದೆ ಹ್ಮ್ ಹ್ಮ್ ಹ
ಅಂದ್ರೆ ಇದು ಪದವಿ ಶಿಕ್ಷಣ ಆದ್ರಿಂದ ಬಹಳಷ್ಟು ತಲಿ ಕಡಸ್ಕೊನೋದಿಲ್ಲ ಅವ್ರು ಮೇಲೆ ಮೇಲೆ ಮೇಲೆ ಹೇಳ್ತಾರೆ ನಾವು ಕುೂತ್ಕೊಂಡು ಭಾಳ ಶ್ರದ್ಧೆಯಿಂದ ಓದಿದರೆ ಮಾತ್ರ ಅಂಕ ಗಳಿಸಲು
ಹ ಹ ಹೌದು ಹಂಗ ನಾವು ಚಂದ ಚೆನ್ನಾಗಿ ಹಾ
ಪ್ರೌಢ ಶಿಕ್ಷಣ ಪ ಪ್ರಾಥಮಿಕ ಶಿಕ್ಷಣದಲ್ಲಿ ಮಕ್ಕಳಿಗೆ ತಿಳಿವಳಿಕೆ ಇರುವುದಿಲ್ಲ ಅದಕ್ಕೆ ಬಹಳ ಒ ನೀಡಿ ನೀಡಿ ಹೇಳ್ತಾರೆ ಈ ಪದವಿ ಶಿಕ್ಷಣದಲ್ಲಿ ಅವ್ರು ತಮಗೆ ಏನೇ ಅರ್ತಿರ್ತಾರೆ ಅದನ್ನ ಅಷ್ಟೇ ಹೇಳಿ ಬಿಟ್ಬಿಡ್ತಾರೆ ಉಳ್ಕಿದ್ದು ನಾವು ನಮ್ಮ ಸದ್ದಿಂದ ಅಂಕ ಗಳಿಸ್ಬೇಕಂದ್ರೆ ನಾವು ಕುಂತು ಓದ್ಬೇಕು
ಅಂಕಗಳನ್ನು ಗಳಿಸಬೇಕು ಇಲ್ಲಾಂದ್ರೆ ಆ ಫಾಸ್ ಆಗದ ವಜ್ಜೆ ಆಗುತ್ತ ಹ್ಮ ಸರಿತೋ ಕಲಂದಾರ ಅವ್ರೆ
ಓಕೆ ಧನ್ಯವಾದಗಳು ನಿಮ್ಗೂ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು